ಹ
ಆಯೋ, . ತವ್ಯ
ಹಾ, ಏನಾದ್ರಿ, ದೋಸ್ತ, ಕೆಲ್ಸಾದ್ರಿ, ಹಾಗಾದ್ರ ನೋಡ್ರಿ, ನಿಮ್ದ ..
ಅಂದ್ರೆ, ನಾ, ಹೆಧುರಿ. .. ಹ್ಮ ..
ಮತ್ತೆನಾದ್ರ, ಸಂಚಾರದ ದೋಸ್. .. ತ್ತ
ಆರಾಮ್ ಮಾಡೋ್ರಿ ಹಾ
ಆರಾಮೇ, ನಾವೇ ಆರಾಮ ನಾವನ್ ಆರಾಮೇ ಆರಾಮ್ರ. ..
ಹೌ, ರಾ. ..
ಹಾ
ಎಲ್ಲ ಹೆಂಗಿದ್ದಾರೆ ಮನೇಲಿ ಆರಾಮಿದ್ದಾರೆ ಎಲ್ಲದು
ಎಲ್ಲ ಸ ಬಂದಿ ಆರಾಮ ನೋಡ್ರಿ ನಿಮ್ ಮನಲಿ ಆರಾಮ ಇದಾರ ಎಲ್ಲ
ಹಾ, ನಮ್ಮ, ಮನೆಯಲ್ಲಿ ಆರಾಮಿದ್ದಾರೆ, ಹಾ. ..
ಹಾ. .. ಮತ್ತ ಏನ್ ಮಾಡದ್ರ ಮತ್ತ ಕೆಲ್ಸ ಎಜುಕೇಶನ್ ಏನ್ ಮಾಡಕತ್ರಿ ಏನಿಲ್ಲ
ನಮ್ದು, ಈಗ. .. ಮತ್ತೆ ಅಂತ್ರಿ. .. ಕಂಪ್ಲೀಟ್ ಆಗಿಯಾರೇ. ..
ಹೌದ್ರ, ಹಾ. ..
ಹಾ, ರಿ, ರಿಸಲ್ಟ್. .. ಟ್ರ, ಟ್ರಾಫಾ, ಫಿಫ್ಟಿ, ಫಿಫ್ಟಿಫುರ್ಬರ್, ಫಿಫ್ಟಿ. .. ರಿಸಲ್ಟ್ ಬಂದಿದ್ದು ರಿಸಲ್ಟ್
ಫಿಫ್ಟಿ ಏಟ್ ರೆ ಹ್ಮ್ ಹ್ಮ್ ಹ್ಮ್
ಫಿ ಫಿಫ್ಟಿ ಏಟ್ ಬಂದೆ ಈ ಕಡೆ ಅಂದು ಜುಮಾಡಿವ್ರಿ ಫಿಟರ್ ಮಾಡಿವ್ರಿ ಈ ಕಡೆ ಎಲ್ಲ ಪ್ರಿ ಚೆನ್ನಾಗೆ ಫುಟ್ರ ಇದೆ ಅದು
ಹಾ ಹನ್ದ್ರಿ
ಅದು ಫಿಟ್ಟ ಫಿಟ್ರ ಮಾಡಿದ್ವಿ ಈ ಕಡೆ
ಡೈಲಿ ಹೋಗ್ಬೇಕೇನ್ರೀ ಈಗ ಮತ್ತ
ಹಾ ಹೋಗ್ಬೇಕ ಅದಗೆ ಅ ಗ್ಯಾಸ್ ಬಗ್ಗೆರೆ ಅದು ಗ್ಯಾಸ್. ಐಲ್ ಚೇಂಜ್ ಮಾಡೋದು ಅದು ಮತ್ತ ಅ ಗೇರ್ ಬಾಕ್ಸ್ ಗೇರ್ ಹಾಕೋದ ಅದು ಮತ್ತೆ ಚೆಕಪ್ ಗೇರು ಹ
ಅಬ ಚಲೋ ರ
ಹಾ ಅದ ಅದ್ರ ಅದೇ ಮಾಡಿದಿರಿ ಅದ ಏನಾದ್ದೇನ್ರೀ ಮುಂದ ಇನ್ನ ಇನ್ನ ಎರಡ್ ವರ್ಷ ಇದೆ ಅಂತ ಅದು.
ಬಾರಿ ಒಳ್ಳದ್ರಿ ಅದು ಮಾಡಿದ್ರು ಈ ಕೆಲ್ಸ ಬಾ ಬಾರಿ ಕಲ್ತಂಗತ್ರಿ ಅದು ಅದು ಭಾರಿ ಮಾಡಿರಲ್ರರಿ ಬಾರಿ ಬೆಸ್ಟ್ ಅದು ಆ ಮುಂದ ಮುಂದ ವ್ಯಾಲ್ಯಯೇಶನ್ ಬಾರಿ ಆತ್ ನಿಮಗ
ನಮ್ಮ ಮಾಮಾರನು ಅಲ್ಲಿ ನಮ್ಮ ಮಾಮರು ನಮ್ಮ್ ಅವರು ಅಣ್ಣ್ರೇ ಅಲ್ಲಿ ರಿಂದ ಶೆಕ್ಯಾರೆ ಅವ್ರನ್ನ ಅದೇ ಮಾಡಿ ಅವರು ತಿಂಗ್ಳಿಗೆ ಈಗ ಮಿನಿಮಮು ಒಂದ್ ಲಕ್ಷದ ಒಂದ್ ಲಕ್ಷದ ಇಪ್ಪತ್ತ ಇದೆ ಅವ್ರ ಮಿನಿಮಮ್ ಒಂದ್ ತಿಂಗಳಿಗೆ ಅವರೇ
ನೋಡ್ರಿ ಮತ್ತ ಅಷ್ಟು ಅಮೌಂಟ್ ಬರ್ತದ ಅವ್ರಿಗೆ
ಹಾ ರೀ ಫಸ್ಟಿಗೆ ರೀ ಒಂದು ಎಷ್ಟು ಒಂಡು ಈಗ ಹದ್ನೈದು ವರ್ಷ ಆಗಿದೆನ ನೋಡಿ ಫಸ್ಟಿಗೆ ಬರೀ ಮೂವತ್ ಸಾವಿರ ಇರ್ತವ್ರೀ ತಿಂಗಳ ಪೇಮೆಂಟ್
ಹೌದೌದೌದ
ಬರ ಈಗ ಹದ್ನೈದು ವರ್ಸ ಐತ್ ನೋಡ್ರ ಅವ್ರು ಅಲ್ಲಿ ಹೊರಗಿನ್ ದೇಶ ಅಲ್ಲಿ ಈಗ ಒಂದ್ ಲಕ್ಷದ ಇ ಇಪ್ಪತ್ತು ಇದೆ ಅಂತೆ ಒಟ್ಟ ಏನ್ ಗೊತ್ತಿಲ್ಲ ಅವ್ರು ಹೇಳಿದು ಇಷ್ಟೇ ಇದೆ ಹ್ಮ್ ಅವ್ರ ಹೇಳಿದ್ರರು ಅದ ಇದೇ ಮಾಡ್ಪಾ ಅಂತಂದ್ರ ಅದಕ್ಕೆಲ್ಲ ಇದೇ ಮಾಡಿದೇವ್ರೀ ಅದ ಹೆಂಗ ಇದೆ ಅಂತ ಸ್ವಲ್ಪ ಅದೇ ನೋಡಬೇಕ್ರಿ
ಅದಲ್ಲ ಬಾರಿ ಬೆಸ್ಟ್ದ್ರಿ ಅದು ಮಾಡ್ರಿ ಎಜುಕೇಶನ್ ಬಿಡ್ಬಾಡ್ರಿ ನಿಮಗ ನಾಳೆ ನೀವು ಅದು
ಹೌದ್ರೀ ಹಾ ರೀ ಹಾ ರೀ ಮತ್ತ ಈ ಗೌರ್ಮೆಂಟ್ನಗ್ರಿ ಮತ್ತ ಈಡೆ ಡಿಬುಕ್ ಡಿಪುಕ ಇಲ್ಲಿ ಮತ್ ಬಸ್ ಸಿಗ್ರಿಯಾ
ಹಾ ನಡೀತ ನಡತ ಹಾ ನಡೀತ ನಡತ್ರಿ ಅದು ಬಾರಿ ಬೆಸ್ಟ್ ವ್ಯಾಲ್ಯಷನ್ ಭಾರಿ ಅದ್ರ ಅದು ರಿಕ್ಮಂಡ್ ಇರ್ತ ಅದಕ್
ಮೂವರು ಮಾಮನಾರ ಅವ್ರಿಗೆ ಗೌರ್ಮೆಂಟ್ ಜಾಬ್ ಆಗಿದೆ ಈ ಕಡೆ ಡಿಪುಗ್ನಾಗ ಇದಾರೆ ಅವ್ರನು ಅವ್ರಿಗೆ ಈ ತಿಂಳಿಗೆ ಎಷ್ಟ ಒಂದ ಅರವತ್ ಇದೇವ್ರೀ ತಿಂಗಳಿಗೆ
ಹೌದೌದ್ರೀ
ಇದು ಈ ಕಡೆ ಗೋರ್ಮೆಂಟ್ ಜಾಬ್ ಆಗಿದೆ ಅವ್ರಿಗೆ ಡಿಪುಗನ್ಯಾಗ
ಹೌದ್ರಾ
ಈಗ ಆಗಿ ಒಂದ್ ಎಂಟು ವರ್ಷ ಹಂಗ ಆಗಿದೆ ಈಗ ಗೌರ್ಮೆಂಟ್ ಜಾಬ್ ಆಗಿ ಅಲ್ಲ ಅವ್ರನ್ನ ಎಲ್ಲ ಚಲೋ ಇದಪ್ಪಾ ಇದೇ ಮಾಡಂದ್ರರು ಅದಕ್ಕೆಲ್ಲ ಇದೇ ಮಾಡಿದೇವ್ರಿ ನೀ ಮಾಡೋ ನಾ ಎಲ್ಲಾ ಎಲ್ಲಾ ನೀ ಈ ಕಡೆ ಬಾ ಅಂತ ನನ್ ಎಲ್ಲಾ ಕಲಸ್ತಂದೀ ಎರಡ್ ವರ್ಷ ಆದ್ಮೇಲೆ
ಹೌದು ಇಲ್ಲ ಮಾಡ್ರಿ ಮಾಡ್ರಿ ಬಾರಿ ಬೆಸ್ ಆದ ಬಿಡ್ಬಾಡ್ರಿ ವಲ್ಯೂಷನ್ ಬಾರಿ ಚಲೋ ಅದ್ರೆ ಅದ ಅದು ಮಾಡಿದ ಅಲ್ ಅದು ಕಲ್ತ್ರಿ ಅಲ್ ಅ ಅದ ಬಾರಿ ಬೆಸ್ಟ್ ದ ಅದು
ಹೌದನೋರ್ ರಿ ಎಲ್ಲ ಚಲೋ ಇದೆ ಅಂತೇಳಿದಾರೆ ಅದೇ ಹೆಂಗಿದೆ
ಎಲ್ಲೋ ಮಾಡ್ರಿ ನಾವ್ ನ ಈಗ ನೋಡ್ರಿ ನಮಗು ಈಗ ಅನುಭವ ಆಕತ್ತರಿ ನಾವ್ ಸುಮ್ನೆ ಬಿಟ್ಟಿ ಹೊಲ್ಪ ಸಾಲಿ ಓದದು ಅನಂಗ ಆಗಿದ್ರಿ ಈಗ ನಾವನು ಸ್ವಪ
ಈಗ ಮೊದಲ್ಕ್ ಕಾಲಾನೇ ಬೆಸ್ಟ್ ಅನ್ಸತತ್ರಿ ಈಗ ಎಲ್ಲಾ ಅವವಾಗಿ ನಂಗ ಆಟ ಆಡದು ಎಲ್ಲಾ ಆತರ ಐತ್ ರೀ ಈಗ ಎಲ್ಲ ನಮ್ಗನ ಈಗ
ಇಲ್ರರಿ ನಾನು ಈಗ್ ದು ಶಾಲಿ ಹೋದ ಮುಂದಾಗ್ ನವಗ ಏ ನೈನ್ತ್ ಓದಿವವಿ ಅದ್ರಾಗ ಹೋಮ್ ಗಾರ್ಡ್ ಎನ್ ಸಿ ಸಿ ಹೋಮ್ ಗಾರ್ಡ್ ಮಾಡಿದೀವಿ ಅದ್ರಾಗ ನಾವು ಅರ್ಧಕ್ ಅರ್ಧಕ್ ಬಿಟ್ಟ
ಈಗಲ್ಲಾ ಸೌಲಭ್ಯ ಆಗ್ಯದ್ರಿ ಈಗ ಈಗ ನಮ್ ಎರಡು ವರ್ಸ ಐ್ರ ಇಲ್ಲೇ ನಮ್ ಮೂರಲ್ಲಿ ಒಂದು ಅಸ್ಟೇಲಿ ಇದೆ ಈಗಾಗ ಇ ಹೈಸ್ಕೂಲ್ ನಾಗ ಹಾಸ್ಟೆಲ್ ಇದೆ ಅಲ್ಲಗ ಇದವರ್ ಕಮ್ಮಿಕ್ಕ ಇದು ಇದುಇದೆ ಇದು ಮೊಯ್ ತತ್ತದೇ ಬುಧವಾರಕ ಒಂದ್ ಇದು ಬುಧವಾರ ಎಲ್ಲಾ ಮ ಶುಕ್ರವಾರ ಕಮ್ಮಿ ಶನಿವಾರ ಇದು ಶ ಕುಕ್ರರ್ ಕಮ್ಮಿ ತತ್ತಿದೆ ಬುದವರ್ ಕಮ್ಮಿ ಮತ್ತೆ ಇದು ಕಂಡ ಇದೆ ಎಲ್ಲಾ ಮತ್ತೆ ಈಗ ಮುಂಜಾನೆ ಮತ್ತೆ ನಾಷ್ಟ ಇದೆ ಮತ್ತೆ ಮತ್ತೆ ಮುಂಜಲಿ ಪುರಾ ಮುಂಜಳೆ ಮತ್ತೆ ಇನ್ನ ಸ್ವಲ್ಪ ನಿಂತು ಎಷ್ಟು ಹತ್ತಕ್ಕ ಹಂಗೆ ಮತ್ತೆ ಊಟ ಇದೆ ಚಪಾತಿ ಪಲ್ಯ ಮತ್ತ ಸಾರು ಮತ್ತೆ ಮಜ್ಜಿಗೆ ಇದು ಮೊಸರು ಅದು ಇದೆ ಮತ್ತೆ ಮತ್ತೆ ಮಧ್ಯಾಹ್ನಕ್ಕೆ ಅನ್ನ ಸಾರು ಇದೆ ಮತ್ತೆ ನಾಲ್ಕವರಿಗೆ ಮತ್ತೆ ಚುಡುವ ಇದೆ ಅವ್ಲಕ್ಕ ಇದೆ
ಭಾರಿ ಬಷ್ಟ್ರ ಅಷ್ಟು ಅಷ್ಟು ಅನುಕ ನಮಗೆ ಎಲ್ಲಿತ್ತಾವಾಗ ಎರಡ್ ಸಾವಿರ ಎಡ್ ಸವಿರ್ ಎಂ ಎಟ್ಟು ಒಂಬತ್ತರದಲ್ಲಿ ಅಷ್ಟು ಕೊಡ್ತಿದ್ದಿಲ್ರರಿ ನಮಗ ಅಷ್ಟ ಇದ್ದಲ್ರಿ ನಮಗ ಊಟ
ಮತ್ತೆ ಸಭನು ನೈತ್ತ ಎಷ್ಟು ಎಂಬತ್ತು ದ್ರೆ ಅದು ಸಾಬುನ ಅದೇ ಸಾಬುನ ಹೆಸರೆನ ಗೊತ್ತಿಲ್ ನನಗ ಹಾ ಅ ಅ ಇದೆ ಮತ್ತೆ ಎರ ರಿನ್ ಕೊಡ್ತಾರೆ ರಿನ್ ಸಾಬೂನು ಇದು ಇದು ಬಟ್ ಬಟ್ಟಿಗೆಚ್ಚ ಸಾಬನ್ ರೀ ಮತ್ತ ಅದು ಮ ಮತ್ತೆ ಕೋಲ್ಗಟ್ ಕೊಡ್ತಾರೆ ಅದು ಒಂದು ಇದು ನಲವತ್ ರೂಪಾಯ ಇದೆ ಸ್ವಲ್ಪ ದೊಡ್ಡದ ಇದೆ ಕೊಲ್ಗಟ್ಟು ಮತ್ತೆ ಬ್ರಷ್
ಹ್ಮ್ ಬಾರಿ ಬೆಸ್ಟ್ ಬಿಡ್ರಿ ಎಷ್ಟು ಅನುಕೂಲ ಮಾಡಿ ಕೊಡ ಬಾರಿ ಬೆಸ್ಟ್
ಈಗ ಸೌಲಭ್ಯ ಎಲ್ಲ ಫ್ಯಾನು ಹಿಂಗ ಎಲ್ಲ ಸೌಲಭ್ಯ ಚನಾಗಿದೆ ರೀ ಗವರ್ನಮೆಂಟ್ ಎಲ್ಲ ಆರಾಮ್ರಿ ಮತ್ತೆ ಬೆಡ್ ಗಿಡ್ಡು ಫ್ಯಾನು ಎಲ್ಲ ಬಿರೆ ಹೇಳಿದೆ ಬೆಡ್ ರೀ ಎಲ್ಲ ಚೊಲೋ ಅದ ಎಲ್ಲ ಕಡೆ
ಇಲ್ರಿ ಅಷ್ಟು ಅನುಕೂಲ ಅದ ಅಲ್ರಿ ಬಾರಿ ಬೆಸ್ಟ್
ಹಾ ರೀ ಅಲ್ಲ ಹಾ ರ ಅಲ್ಲ ಚಲೋ ಇದೆ ಅದ ಎಲ್ಲ ನಿಮ್ಗೆ ಏನ ಇಲ್ಲ ಹಾಸ್ಟೆಲ್ ಅವು ಇದ್ದಿವೆ
ಇಲ್ರಿ ಅಷ್ಟ ಅಲ್ ಅದು ಬಾಳ ಮುರಾಜ್ ಜಿ ಹಾಸ್ಟೆಲ್ ಅಂತ ಬಾಳ ಇದ್ದಿಲ್ರಿ ಅಷ್ಟ್ ಎರಡ್ ಸಾವಿರ ಏಳು ಎಂಟರ ಒಂಬತಾರಾಗ ಇದ್ದಿಲ್ರಿ ಅಷ್ಟ
ಹ
ನಾವು ನಾವು ಓದ ಮುಂದಾ ಅಷ್ಟ ಇದ್ದಿಲ್ರಿ ಅದು
ಹಾ ರೀ
ಹ್ಮ
ಹಾ ರೀ ನಾವು ನಂದೇನ ಸೇಬ್ಲಾನ ಎಲೆಕ್ಟ್ರಿಷಿಯನ್ ಐ ಟಿ ಐ ಪ್ರೆಸ್ ಮಾಡಿದಂತಿದೇ ನಮ್ಮ ಊರಲ್ಲಿ ಬಾ ಇಲ್ಲಿಮ್ಮ ನಮ್ಮ ಓಣ್ಯಗ ಇದ್ದಾನ ಒಬ್ಬ. ಅವ ಎಲ್ಲಾ ಚಲೋ ಮಾಡ್ತಾ ಇತ್ತಂದ್ರೆ ಅವ ನೋಡಿ ಕಲಿಬೇಕು ಅನ್ಸತ ರೀ ಹ
ಹ್ ಹಾ ಹಾ ಹಾ
ಅಲ್ಲ ಆದ್ರೆ ಅದೇ ಅವರ್ ಎಲ್ಲಾ ಕಲ್ಸನ್ ಬಾಪ ಅಂದ್ರ ಅ್ರ ನಮ್ಮ ಅಮ್ಮರಿ ಕೇಳ್ರಿ ಅದೇ ಮಾಡಂದ್ರಿ ಅದೇ ಮಾಡ್ದಿ ನ ಏನ್ ಏನ್ ಆಗದೆ ಏನ ಬಿತ್ತಲ್ಲ ಇನ್ನ.
ಹೌದೌದ ಹೌದ್ರಿ
ಹೌದ್ರಿ ಅದೆಲ್ಲ ಅವ್ರ ನಮ್ಮ್ ಮಾವನ ಬಿಡಲ್ಲಾರೀ ಖರ್ಚು ನಂದು ಬರ್ಲಿನ ಎಲ್ಲೂ ನೀವ್ ಒಟ್ಟ ನೀವು ಹಓದು. ಅದು ನಾವು ಎಲ್ಲಾ ಕೊಡಂತಾರ ಎಲ್ಲಾ ಈ ಕಡೆ ಅಂದ್ರೆ ಸಾಲ ಇದೆ ಕಡೆ ಎಲ್ಲಾ ಹೊಲ ತಂದ ಸಾಲ ಆಗಿದೆ.
ಏ ನಡತಿರ್ತಾರೀ ಸಾಲ ಸಾಲ ನಡತಿರ್ತಾರ ಈ ಮೊದಲ್ ಎಜುಕೇಶನ್.
ಅವ್ರಿ ಎಜುಕೇಶನ್ ಮೀನ್ ಇನ್ನ ಸಾಲ ಮತ್ತ್ ಮುಂದ್ ಕಟ್ಬೋದ್ರಿ ಆದ್ರ ಎಜುಕೇಶನ್ ಮತ್ ಮುಂದಕ್ ಸಿಗಲ್ರಿ.
ಹಾ ಮೇನ್ ಅದಾದ್ರೆ ಅದು.
ಹೌದು ಹೌದ್ ರಿ ಹಾ ರಿ
ಸಾಲ ಏನ್ರೀ ದುಡಿದ್ದು ಯಾವಾಗ್
ಹೌದ್ರ ಹೌದ್ರಿ ಆ ಕಡೆ ಹ ಗಸ ಕನ ಯಾವ ಹ ಯಾವನಾ ಅಪ್ಲಿಕೇಶನ್ ಬಂದಂದ್ರೆ ಪಟಕ್ ಕಣ ಹಾಕಿ ಯಾವಾಗನ ಮತ್ತ ಸಿಕ್ತ್ಂದ್ರೆ ಜಾಬ್ಗೆ ಇಲ್ಲ. ಎಲ್ಲಾ ನಾವ್ ಲೈಫೇ ಸೆಟಲ್ ಆಗ್ಬಿಡ್ತು ಕಡೆಗೆ ಹೌದ್ರೀ ಪೂರ್ ರೀ ಆತರ ಆಗುತ್ತೆ ಹ ಹೌದ್ರಿ ಹೌದ್ರಿ ಹೌದ್ರಿ ಹೌದ್ರಿ ಅದ ಅದೇ ಈಗ್ ಇ ಕಾಲೇಜ್ ಕ್ಲಾಸ್ ಕೇಳಬೇಕು ಅಂತಿದೆ ಸರ್ ಏನಂದ್ರೆ ಅಡ್ಮಿಷನ್ ಇದಪ್ಪಾ ಸ್ವಲ್ಪ ನಿಮ್ಮ ಊರಲ್ಲಿ ಏನು ಅಲಾಭ ಅದು ಇದೆ ಅಂತೆ ಅದಾದ್ಮೇಲೆ ಎಲ್ಲ ಕ್ಲಾಸ್ವು ಎಲ್ಲ ಒಂದ್ ಬಿಡ್ಲಾರ ಹಂಗತ್ತಪಾ ಹ ಅಂದ್ರ ಅದಕ್ಕೆ. ಕೆಲಸ ಸ್ವಲ್ಪ ಇದ್ ದೆ ಅವರಿಗೆ ಕಾಲೇಜಿಗೆ ಹೋಗ್ಬೇಕಂತ ಬಾಳ ಇದ್ದೇ ಇದೆ ಅದ್ರಾಗ ಈ ಈ ಮತ್ತ್ ಇದು ಈ ವರ್ಷ ಅಂದ್ರೆ ಪೂರಾ ಗೋ ಮತ್ತೆ ಎಲ್ಲಾ ಇದು ಮತ್ತೆ ಬಾಯ್ಸ್. ಎಲ್ಲಾ ಗೌರ್ ಇದು ಬಸ್ ಎಲ್ಲಾ ಫ್ರೀ ಮಾಡಿ. ಮಾಡಿದ್ದಾರೆ ಬಸ್ ಪಾಸ್ ಎಲ್ಲ ಹ ರೀ ಎಲ್ಲಾ ಹರೀ ಮತ್ತೆ ಈ ಕಡೆ ಈ ಕಡೆ ಅಪ್ಲಿಕೇಶನ್ ಕೊಟ್ಟೆ ಅದ ಬಿಡ್ ರೀ ಈಗ ಇದ್ರದ್ರಿ ಗೌರ್ಮ ಇ ಹಾಸ್ಟೆಲ್ದ್ರಿ ಮೈನಾರಿಟಿ ಅಂತ ಇದೆ ಅದು ಹಾಸ್ಟೆಲ್ ಅದು ಬಿಟ್ರೆ ಅಪ್ಲಿಕೇಶನ್ ಅಷ್ಟ ಇದು ಸೆಲೆಕ್ಷನ್ ಅದ ಅಪ್ಲಿಕೇಶನ್ ಐತ್ರೀ ಅಷ್ಟ ಇದ್ರ ಅಲ್ಲ ಹಾಸ್ಟೆಲನ್ ಇದೆ ಎಂತ ಎಲ್ಲಟ್ಟ ಇದೆ ಅಂತ ಮತ್ತೆ ಇಲ್ಲಿ ಒಬ್ಬರು ಇದ್ದಾರೆ ನಮ್ಮ ನಮ್ಮ್ ಮನೇಲಿ ಒಬ್ಬ ಅವಂದ ಹಾಸ್ಟಲ್ ಆಗಿದೆ. ಆದ್ರ ಕಾಲೇಜ್ ಕದು ಹೋಗಲ್ಲ ಅಷ್ಟ ಅಷ್ಟೇ ಸುಮ್ಮ ಹಾಸ್ಟೆಲ್ನಾಗ್ ಇರ್ತಾರೆ ಅವಾಗವಾಗ ಕಾಲೇಜ್ ಎಕ್ಸಾಮ್ ಅಷ್ಟೇ ಬರ್ಯಾಕ್ ಹೊತ್ತಾರಿ ಅವ್ರು.
ಹೌದೌದೌದ್ರೀ.
ಹೂಂ ರಿ ಎಲ್ಲಾ ಎಲ್ಲಾರೀ ಆ ಮತ್ತೆ ಎಲ್ಲಾ ಪಲ್ಯ ಎಲ್ಲಾ ನಮ್ಮನರಿ ಒಂದಂತಮ್ಮ ನಾಷ್ಟ ಅಂದ್ರೆ ಇದ್ದ ಇದ್ದಂಗೆ ನೋಡ್ರಿ. ಯಾವದರಿ ಮನ್ಸಿಗ ಬಂತ್ ಇದು ಮಾಡ ಅಂದ್ರೆ ಮಾಡ್ತಾರೀ ಅವ್ರು ಆದ್ ತರ ಇದೆ ಅದು ಹಾಸ್ಟ್ಲು ಹ ರೀ ಆದ್ರೆ ಅದು ಬಾರಿದೆ ಅಲ್ಲ ಎಲ್ಲಡ್ ಚಲೋ ಐತ ನೋಡ್ರಿ. ಮತ್ತತ್ ಹದ್ನೈದು ದಿನಕೊಮ್ಮೆ ಇರ್ತ್ತ ಕತಾಯ ತತ್ತಿ ಅಂದ್ರ ತತ್ತಿ ರಿ ಕಂಡ ಅಂದ್ರ ಕಂಡರೆ ವಾರಕೊಮ್ಮೆ.
ತಾವೋ ಚಿಕನ್ ಮಾಡ್ತಾರ ಏನ್ರ?
ಚಿಕನ್ ರೀ ಹುಂ ರಿ ಚಿಕ್ಕಾ ಇ ಕಡೆ ಎಕ್ ಪೀಸ್ ಅಂದ್ರೆ ಲೆಗ್ ಪೀಸ್ ರೀ ಆದ್ರೆ ಸ್ವಲ್ಪ ಆದ್ರೆ ಕಡಿಮೆ ರೀ ಲೆಗ್ ಪೀಸ್ ಅನ್ನೋದು.
ಹೌದ ಹೌದ್ರ
ಮತ್ತೆ ಡ್ಯೂಸು ಗ್ಯಸ ಎಲ್ಲಾ ಮತ್ತೆ ಇದು ಬಾಳೆಹಣ್ಣು ದಿಂದ ದಿನ್ನ ಕೊ ಕೊಡ್ತಾರೆ ಬಾಳೆಹಣ್ಣು ತತ್ತಿ ಎಲ್ಲ ದಿನ್ನ ರಿ.
ಹೌದೌದದ
ಅಲ್ಲ. ಚಲೋ ಇದೇರಿ ಹ ರಿ ಫೋನ್ ಬರ್ ಇದೇ ನಾ ಮಾಡ್ತೇನೆ ಸರ್ ಹಾ ಸರಿ ಕ